ಹಲೋ
ಬಲ್ಲಾ ದೋಸ್ತ
ಹಲೋ ಹಲೋ
ಹಾ ಹೇಳ ಹಾ ಕೇಳಕತ್ತದೋ ನೀ ಎಲ್ಲಿ ಅದಿ
ನಾ ಇಲ್ಲಿ ರೂಮ್ದಾಗ ಜಂಸ್ ಹಾ
ಗಂಪ ಶಾಟ
ಜಮ್ ಸೂಡ್ಸ್ ಅಂತೆ ಮತ್ತು ಲಿಂಗ್ಯ ರೂಮ್ ನಲ್ಲಿ
ಹ್ಮ್ ಏನ್ ಮಾಡಕಂತೀ
ಏನಿಲ್ಲ ಇವ ಪಜ್ಜಾ ಅನ್ನಲ್ಲ ಅವ ಅಂದ ಫೋನಚ್ತಾನಂತ ಅದ್ಕೆ ನಿನ್ಸ ಮಾ ಮಾತಾಡಕತೇನೀ ಪಜ್ಜನ್ ಪಜ್ಜ ಸಾಕ್ ಮಾಡ್ಯಾನಾ ನೋಡೋ
ಹಾ ಊಟ ಅದು ಮಾಡಿದೆ
ಏ ಆಯ್ತು ಬಡ್ಡೆ ಮಾಡಿದ್ದೇವೆ
ಹಲೋ
ಬಡ್ಡೆ ಬಡ್ಡೇ ಮಾಡಿ
ಹಾ ಊಟ ಊಟ ಕೇಳಿದೆ ನಾನು ಹಾ
ತಿಂತ್ಯ ತಿಂತೀಯಾ ಬಿರಿಯಾನಿ
ತಿಂತಿಯಾ ಏನ್ ಹೇಳು ಬಿರಿಯಾನಿ ತಿಂತೀಯಾ ತಿಂತಿಯಾ
ಹಾ
ಬಿರಿಯಾನಿ ತಿಂತಿಯಾ ಬಿರಯಾನಿ
ಹ್ಮ ತಿಂತೇನೆ ಆಯ್ತಾ ಹ ಐತೆ ಹಾ ತಿಂತೇನೆ ತಿಂತೇನೆ
ತಂದಕೂಡಿ ಇರು ಹತ್ ನಿಮಿಷ ಇಲ್ಲಿ ಒಳಗೈತಿ ರೂಮ್ನಲ್ಲಿ ಹಾ ಇಲ್ಲೆ ಫಿರೋಜ ಮಂದಿ ಇಲೆ ಫಿರೋಜ ಮಂದಿ ವಸ್ನ ಕ ತಮರ್ ಸಿಂಗ್ ಇಲ್ಲೆ ಫಿರೋಜ್ ಮಂದಿಸ್ ಫಿರೋಸ್ ಮಂದಿ ಹೊಸ್
ಹ್ಮ ಹ್ಮ್ ಮನಿ ತಿಂತಂದಿಲ್ಲ ತಂದೆನಂದ ಅಬ್ಬ ಅವ್ಣ
ಏವತ್ ಶನಿವಾರ ಕಣಲ ಹೆಯಾಂಗ್ ತಿಂತೀಯಾ ಬಿರಯಾನಿ
ಹ್ಮ ನೆನಪೋಗಿದೆ ಸೋರಿ
ಹಾ ನೆನಪಾಗಿ ಇರ್ತದ ಬಿರಯಾನಿಯ ಮತ್ತಡ ಎಲ್ಲ ನೆನಪು ಹೋತದ
ಹ್ಮ ಮತ್ತ
ನಿಮ್ ರಾಜೇನ್ ಅಂತದ ರಾಜಾನ್ ಅಂತ ನಿಮ್ದು
ಹಾ ರಾಜ ಊರಿಗೆ ಹೋಗ್ಯನು
ನಿಮ ರಾಜ ನಿಮ್ಮ ರಾಜ ಓ ನಿಮ್ಮ ರಾಜ
ನಮ ರಾಜ ಯಾರು ರಾಜಿ ಚೇವಣ
ನಿಮ್ ಎತ್ಗೋಳ್ ರಾಜ ನೀವ್ ಎತ್ತ ನಿಮ್ ಎತ್ತು
ಎತ್ತಾ ಎತ್ತ ಏನಿಲ್ಲಪ್ಪೂ ನಾ ಕೆಲ್ಸಿಲ್ಲ ಏನಿಲ್ಲ
ತೋಮ್ಮ ಮತ್ತೆ ಕಡೆ ಹ ಕ ಕಡೆ ತಗೋ ಬಂದೇನಿ ಒಂದ್ ವಾರ ಇಟಕೊಂಡೇನಿ
ಮತ್ತ ಅದಕ್ಕ ಏನ ಆತಿ ಹೊಟ್ಟಿ
ಹಕಾಮಿ ಚಪಾತಿ ಆಕಾಮಿ ಚಪಾತಿ ಅನ್ನಹಾಕಮಿ
ಹ್ಮ ಅದಕ್ ನಡಲುಟ್ಟೆ ಬಾಳ್ಬೇಕ ಅದಕ್ಕ
ನಮ್ ಕಾಲೇಜ್ ತುಂಬಾ ಹುುಲ್ದಾರೂ ಬಿಡಾಮಿ ಮೈಲಕ್ ಬಿಡಮಿ ಹ
ಹಲೋ
ಕಾಲೇಸ್ ಕೋಟಿಮ ವಯಾಮಿ ವಯದಿ ಗಾರ್ಢನೆ ಕಟ್ಟಮಿ ಹಲ್ ಕೇಳು ಹೋಗೋಟ್ಟೆ ಕಾಲೇಶ್ ಹೋಗೋಟ ನೀವು ಯ್ ಕಾಲೇಶ್ ಟಮಿ ವಯ್ಯಾಮಿ ವೈದಿ ಅಲ್ಲಿ ಇದ್ರ ಮುಂದ್ ಕಾಲೇಜ್ ಮುಂದ್ ಕಟಮಿ ಮೈಲಕ
ಹಲೋ
ಹಲೋ ಹಲೋ ಕೆಳಸತದಾ ಕಳಸಗತದಾ ಕೇಳಸಕತದಾ
ಜಿಯಾರ್ ಜಿ ಆರ್ ಪ್ರದೀಪ್
ಎ ವದರ ಬೇಡಾ ಲೇ ಕೆಲ್ಸತ್ ಕೆಲ್ಸತದ ಇಲ್ಲ ಎ ಸಾಕ್ ಲೇ ಹಾಂಗ್ ಮಾತಾಡ್ಬೇಡಕಣಲಾ ಮಾತಾಡ್ತೀನಿ ಕೇಳಸಕೋ
ಹ ಮಾತಾಡವಲ್ಲ ಅಲ್ಪ
ಅದು ರಾಜಾಗ ವಯಮಿ ಮುಂಜಾನೆ ಕಾಲೇಜ್ ಕೋಟಮಿ ವಯತಿ ಅಲ್ಲೇ ಮುಂದ್ ಹೊಲ್ದ ಕಟಮಿ ಗ್ರಾೌಂಡನಾಗ್
ಹಾ
ಬರಾಟೆ ಊಟಕ್ಕೆ ಬರಾಟೆ ಈ ಕಡೆ ತೊಂಬಂದಿ ಈ ಕಡೆ ಗ್ರೌಂಡ್ ನ ಕಟ್ಟ ಇದು ಅ ಗಾಣೇಗ್ಯಾರ್ ಸರ್ಕ ಸ್ ಮನಿ ಬಂದ್ ಕಟ್ಟಾಮಿ ಮತ್ತ ಆಮೇಲ್ಲಿ ಜಾಸಿ ಹೊರ್ಟನಿ ಒಯ್ಯಮ್ಮ ಕಡೆ
ಮತ್ತ ಅದಕ್ ನೀರ್ ಅದ ಯಾವಾಗ ಕುಡಿಸಮ್ಮಿ
ಲಂಚ್ ಬ್ರೇಕ್ನಾಗ ನೀರ್ ಕೊಡ್ಸೋದು.
ಹ್ಮ್ ಹ್ಮ್್ಮ ಕರೆಕ್ಟ್ ಅದ ಬಿಡು ಆದ್ರ ಅದು ಹೆಂಗ ತರದ ಇಲ್ಲಿ
ಓಡ್ಸ್ಕೊಂತಾರಾಮೀ
ಬುಡ್ಸ್ ಮತ್ ಬರಲ್ಲ ಹೋದು
ನೀ ಕುಂತು ಪರಾಟ ಅದ್ರ ಮೇಲೆ ಹಂಡ್ರನಾ ಸ್ಪೀಡ್ ಓಡ್ತು ಮೊದ್ಲೆ
ಇಲ್ಲ ಓಡಾಂಗಲ್ಲ ಹೋದು
ಸ್ವಲ್ಪ ಕಷ್ಟ ಆಗ್ ಸ್ವಲ್ಪ ಕಷ್ಟ ಆಗುದ್ರೆ ಸಾಡ ಐಶ ಸಾಡಐಶ ಸಣ್ಣ ಜದ ಮ್ಯಾಚ್ ದೊಡ್ಡ ಜತದಾ
ಹೌದಾ
ಹಾ
ಆಯ್ತಾ ದೊಡ್ಡದ ಅದು ಏನಂತರ ಹಿಂದ್ ಓಪನ್ ಇರ್ ಥೊಡೋ ಹಾಲಿನ ಕ್ಯ ಇಲ್ಲಿ ಬರ್ತ ಊರೂರ
ಹಾ ಹಾ ಅದು ತರಾನ
ಕ ಕುನದಾರಲಿಂಗ
ಹಾ ಗೊತ್ತಲ್ಲ ಗೊತ್ತಲ್ಲ ಪಿಕಾಪ ಪಿಕಾಪ ಪಿಕಾಪ
ಅಾಲಿನ್ ಕನ್ವ ದವ ಬರ್ತೋಣೋ
ಹಾ
ದರಾಮ
ಆರಾಮತ್ತ ಆರಾಮ್ ನೀ ನೀ ಸಾಕ್ ತ ಅಂದ್ರೆ ತತೀನ
ಏ ನಾ ಸಾಕ್ತನ ಆಯ್ತು ನನ್ ಜವಾಬ್ದಾರಿ ಬಿಡೋದು
ಹ ಅಲ್ಲಿಕ್ಕೆ ಏನ್ರ ಆಯ್ತ ಅಂದ್ರ ಮತ್ತ ಅಲ್ಲಿ
ಏನ್ರ ಆಯ್ತಕ್ಕೇನು ಹೊಲ್ಲ ನಾನ್ ಕೊಲ್ಲತ್ತನಿನ್ ತಂಡಿ
ಹ್ಮ್ ಎಲ್ಲ ಅದಕ್ಕ ಆಯ್ತಂದ್ರ ಆದ್ರ ನನ್ ನಾ ಜೀವನ ಇತನಿ
ಹೌದಾ
ಹ್ಮ್
ಹೆಂಗಂದ್ರೆ ಬ್ಯಾಡ ಕಣು
ಹ್ಮ ಅದಕ್ಕೆ ಸ್ವಲ್ಪ ಏನ್ರಯ್ತ ಅಂದ್ರ ನ ಬಾಳ ಮಾಂಸಿಕ ಆಗತನೆ
ಮಾನ್ಸಿಕಾದ್ರೆ ಮತ್ತ ಎಸೆ ಆಗ್ತೈತೆ
ಹ ಮತ
ಅದೇ ಏನ್ ಮಾಡಮ್ಮ ಅಂದ್ರ ಬ್ಯಾಡ ಬಿಡು ಅಂದ್ರ ಹಂಗ ನಿಮ್ ಅನ್ಸಿಕಪ್ಲಿ ಅದ್ರ ಬೇಡ
ಹ್ಮ ಅದೇ ಹೇಳದಕ್ಕೆ ನಾನು
ಹ್ಮ್ ಮತ್ತ ಬಡ ಮಾಡಕ್ ಹೋಗಿಂತಲ್ಲಿವತ್ತ
ಹಾ ಬಡ್ಡೇ ಇಬ್ಬರದು ಮಾಡಿದ್ದವು ವೈ ವೈಡಿ ಇದು ಅಭ ಅಭಿ ವ ವಾಯಡಿ ವಾಯಡಿ
ಹ್ ಯಾರು ಬೋಳಿ ಮಗೆ ಹಾ
ಹ ಚತಾಮ
ಹ್ಮ
ಹ ನಮ್ದು ಸೀನಿಯರ್
ದರ್ಶನ ದರ್ಶನ್ ಸರ
ಸರ್ ಅಂಡ್ ಇವ ಅಭಿ ಶೇಕ
ಹ್ಮ್ ಹ್ಮ್ ಹ್ಮ್
ಈ ಕಭ
ಜೋರ್ ಅದಪ್ಪ ನೀವೇ ಟಮ್ ಟಮಿ ತಗೊಂಡ ಎಂಟ್ರಿ ಹೊಡತೀರಿ ಕಾಲೇಜ್ನಯಾಗ
ದೂರ ಅದಪ್ಪಾ
ನಡಿತತಾ ನಾಕ್ ನಾಕ ಕಡ್ಕೊಂಡ್ಂಬರ್ತತಿರಿ ಅಮಟಮಿ ತಗೊಂಡಿ ಎಾ ಸೀನಿಯರ್ಸ್ ಮುಂದ ಹದಾ ಮದ ದಗನ ಉಡಡ್ಪಡ ಹೆಚ್ಚ
ಪಜ ಸರ್
ಎೇ ಸೇಪ ವರ್ತಂತೆ ಎಲ್ಲ ಸ್ಣನಲ್ಲಿ
ಆಐಲೋಪ್ಪ ಇಲ್ಲಿಲ್ಲ ಮಲು ದಗಡು
ಕುಡ್ತ ಕೆ ಗ ಕೆಟ್ಟ ಡೇಂಜರ್
ಹ್ಮ್
ಮತ್ತ.
ಇಲ್ಲಪ್ಪ ನೀನೆ ಹೇಳಬೇಕು
ಡೈಗ್ರಾಮ್ ಹಾಕದ ಆಗ್ಯದ ನ ನ ನನ ಸಾ ಆ ಆ ಕೊಡು
ಹ ನಂದೇ ಹಾಕಿಲ್ಲ ನಾನು ನಾನೇ ಮತ್ತೆ ಬರ ಕೊಟ್ಟದ
ಯಾರಿಗೆ
ಹಾ ಇವನಿಗೆ ಕಾಶಿನಥ್
ಹೌದಾ
ಹಾ
ಹ್ಮಹ್ಮ್ ಹ್ಮ್
ಹ್ಮ್
ಮತ್ತೆ ಏನ್ ಸಮಾಚಾರ
ಮತ್ತೆೇನಿಲ್ಲಪ್ಪ ನೀನು ಎಲ್ಲ ನೀ
ಕಿಲ್ಲ ತಳಗೆ ಎದ್ದು ತಲೆಗೆ ನೀರ್ ತುಂಬಕೊಂಬಲ್ಲಿ
ಹ್ಮ ಹ್ಮ್ ನೀರ ತಥಂಡಗ ಅವ ಕೋಲ್ಡ್
ಹ್ಮ್ ಕೋಲ್ಡ್ ಅದವಾ
ಹ್ಮ್
ಬೇಕಾ
ಹ್ಮ್ ಬೇಕಾಗ್ಯಾವ
ತಾ ಹೋಗ ಕುೂಡಿ ಕಲ್ಲು
ಆಯ್ತಾಗ ನೀನ ಕೂಡಲ್ಲ ಅಂದೆ ಆಯ್ತು
ತಗೋಕಂಡ ತಗೋ ತಗೋ ಇಲ್ಲೇ ಇದೆ ನೋಡು ತಗೋ
ಹ್ಮೂನಿಮ್ದ ಬಾಳ ಪಿಂಡ್ ಆಗ್ಯದ
ನೀನು ಪಿಂಡೃ
ಹ್ಮ್. ಯಾವಲ್ಲವ ಯಾವಿ ತೊಂಡ ಕುಂತಿದ್ ಬಾಜು.
ಹಾ
ಹ ಸಿಗ್ರೇಟ್ ಉಡಡೆ ಬಂದೋರಿಗೆಲ್ಲ ದೂರ್ರು ಕುಂದರ್ಸವು
ಆಯ್ತಾಗ ಅವ್ರು ಸಿಗ್ರೇಟ್ ಹೊಡತಾರ ಅವ್ರು ಅವ್ರದ ಏನ್ ಹೇಳ್ಬೇಕಪ್ಪಾ ಗೊತ್ತ ಅವ್ರ್ದು ಗೊತ್ತಾಗವ ವಾಲ್ದ
ಅವರಿಗೆ ರೊಕ್ಕ ಹಾಕನ್ ಕಂಡೆ ಯಾರಿಗು ರೊಕ್ಕ ಹಾಕ್ ನೋಡಿ ಈಗೋ ತ ಬಂತು
ಹ್ಮ ವಿಕಾಸ ಆಗತಾರ ವಿಕಾಸ ಬ ಬೀದ್ ವಿಕಾಸ್ ಹಾಕೋದೇನ ಬೀದ್ ವಿಕಾಸ್ ಅಲ್ಲ ಹಲೋ ಬೀದ್ ವಿಕಾಸ ಆಕತನ
ಹಲೋ ಮತ್ತ ಐದನೂರುಕ
ನನ್ ಹತ್ರ ಇಲ್ಲೋ
ಹಲೋ ಹತ್ತು ಸಾವ್ರ ರೂಪಾಯಿ ಇದ್ರ ಆಕ ಹತ್ತು ಸಾವ್ರ ರೂಪಾಯಿ ಇದ್ರ ಆಕು
ನನ್ ಹತ್ರ ಒಂದ್ ರೂಪಾಯಿ ಇಲ್ಲ ಒಂದ್ ರೂಪಾಯಿ ಕೂಡ ಇಲ್ಲ ನನ್ನ
ಇವದೇ ಪಗಾರ ಆಗಿದೆ ನಿ
ಎಲ್ಲೋ ಬೈ ಎಲ್ಲಾ
ಇವತ್ತ ಪಗಾರ ಅಲ್ಲ ದಾದಾ
ಏನ್ ಮಾಡ್ಬೇಕು ಪಿ ನಿಮ ಇದು ಸಹಜದ
ಹ್ಮ
ನಕ ಬಾ ಓ ಹಾ ನಿಮ್ದ ಅಲೋ ಎಲ್ಲಾ ಪ್ರದೀಪದು ತಿಗಣಿ ಇದದು ನೀವೇ ಇದ್ದೀರಿ ಹದ ಭಗವಂತರ ಇಡಟ್ರೆ ಮಾಡಕತ ನಾವ ಮಸ್ತ್ ಆಾಗಿ ಮದು
ಎಲ್ಲ ಅಂದ ಇಂಡ
ಹ್ಮ್ ನಂದ ಎಲ್ಲ
ಏ ಅವ ಏನ್ ಬರ್ತ ಒಂದ ಕಟ್ಕೊಂಡ ಇನ್ತ ನಾವ
ಎಲ್ಲ ಬರ್ತದ ನೀ ಮಸ್ತ್ ಮಾಡ್ತಾನ ವಿಡಿಯೋ ಹಟ್ಟದು ಬಿಟ್ಟಾರ ನಾವ ಒಂದೊಂದ
ರೋಹತ್ ಭಾಯ ಆಟೋ ಯ ರೋಹತ್ ಭೈ ಆಟೋೋಡೋ ಶಂಭರ ರೂಪಾಯ
ಹಾ ಮಲ್ಲ ಹೇಳುವ ಮಲ್ಲ ಗದ್ದಾಡಾಗ
ಆಯ್ತ ಕಡುವ ಅಂದ್ರಸ್ ನಿನ್ಗೆ ಇನ್ನು ಚಡೆ
ನೂರು ರೂಪಾಯಿ ಹಾಕಂತ ಹೇಳ ಮತ್ತೆನ ಹಲ್ಲ ನತ್ತ ಅಸ್ತನಾನ